ಹ
ಹಲೋ
ಹಲೋ
ಹಲೋ
ಹ ಕಸ ತಲ್ಲವಾ
ಹ್ಮಾ ಕೆಲ್ಸುತ್ತ ನಿಂಗ್ ಕೆಲ್ಸುತ್ತ ಮತ್ತೆ ಮಾತಾಡಿನ್ ಬಿಡಿದು ರೊಕ್ಕ ನೀನು ಎಷ್ಟ್ ಸತಿ ಮಾತಾಡದ ಅಂದ್ರ ರೊಕ್ ಬಂದಿದ್ದು ಅಂದೆ ಓ ಎಷ್ಟ್ ಚಂದ ಐತಿಲ್ಲ ಗೊಂಡಿ ಇದು
ನ ಹದ್ನೇ ಬರ್ತವ್ ಹಂಗೆವು ಕುಂದರ್ತಾವ ರೊಕ್ಕ ಕುಂದರ್ತಾವ ಅಲ್ಲಿ. ಆ ಆಕ್ತಾರ ಅವ್ರು ಒಂದು ಫಸ್ಟ್ಗೆ ಒಂದ ಎರಡ್ ರೂಪಾಯಿ ಆಗ್ತ ಆಮೇಲೆ ಒಂದ್ ಐದು ದಿನ ಬಿಟ್ಟ ಆಗ್ತಾರೆ. ಅರ. ಆಮೇಲೆ ಮತ್ತೇ ಎಸ್ ದಿನ ಬಿಟ್ಟಾಕ್ತಾರ ಏನು. . ಸಂಬಂಧ ಇಲ್ಲ ಬರ್ತಾವ ಕಂಪ್ಲೀಟ್ ಆಗ ಚೆನ್ ಬರ್ತಾವ ಕಂಪ್ಲೀಟ್ ಆಗಿ ದ ಬರ್ತಾವ ಬರ್ತಾವ ರೊಕ್ಕ.
ಹೌದಾ ನಿಂದ್ರ ಈಕೆಗೆ ಎಣ್ಣಿ ಹಾಕ್ತನಿರು. ಹ ಉಂಡುವ . ಇಲ್ಲಿ ನೋಡಿ ಇಲ್ಲಿ ಮುಟ್ಟ ನೋಡ ಬಾ ಕುಡಿ ಬ್ಯಾಡ ಇಲ್ ಇಲ್ಲಿ ಮುಟ್ ನೋಡು. ಎದುಕುನ್ ಹ ನೋಡ್ತಿನಿ ನೀ ಸುಮುಕ್ ಕುಡಿ ಕುಡೀತೀನಿ ಅಂದ್ರೆ ತೋರಿಸ್ತಿನಿ ಎಷ್ಟ್ ನೈಸ್ ಅಯ್ತೆ ಎಷ್ಟ್ ಸೂಪರ್ ಆಯ್ತ್ ಇದು ಟೇಸ್ಟ್ ಅಂತ ನೋಡ್ರಿ ಕ್ಲ ಎಕ್ಸಲೆಂಟ್ ಟೇಸ್ಟ್ ಇರುತ್ತಂತೆ ಕೊಡು ಇಲ್ಲಿ
ಹೌ
ಹೊಸ ಹಡಾಯಿತ್ಲೇ ಹೋ ನಾನ್ ಇರ್ಲಿಲ್ಲ ಯವ್ವಿ ಎಷ್ಟು ಚಂದ ಆಯ್ತಾಲಿ ಇದ ಇದು ಈಗ ಇತಳ ತಣ ಕುಡಿ ಜ
ಹ
ಮದ್ಯಾನ ಕುಡ್ಸಬೇಕಿತ್ತಾಲಮ್ಮ ಹ್ಮ್ ಮತ್ ಮಾಡ್ಬೇಕಿತ್ತಲ್ಲಮ್ಮ ಇದು ಹೊಸದ ಅದ್ರಲ್ ಅಕ್ಲೆ ಅದ್ರಲ್ ಕುಡಿ ನೀನು
ಹೌದೆನ
ಹ ಹ
ಹುಹ್ಮ್ ನಾನೆ ನುಂಗ್ಲಿ ಯವ್ವ ಗುಳ್ಗಿ ನುಂಗುಸ್ತಿ ಹ್ಮ ಹ್ಮ್ಹ್ಮ್ ಒಂದು ಅದು ಗೋಚಕ್ಕೆಲ್ಲ ಆಗ್ಬದ
ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ ಹಲೋ
ಲೋ ಬೋಗಿ ಆ
ಕಡ
ಆರಾಮ್ ನೀನು
ಹ್ಮ
ನಾ ಆರಾಮಂದಿ ಮಾಡತಿ
ಅಂಗ ಕುಂದ್ರ ಬೇಡ ಅಂದ್ರ ನಿನ್ಗ ನನ್ ಕುಂದ್ರ ಬೇಡ ಅಂದಾರ ಇಲ್ಲಿ ನಿನ್ಗ ಕಾಲ್ಸಿಯಚರನ್ನ ನಾಯಂ ಚಟ್ನಿ ನಂದು ಬ್ಯಾಡ ಗಸಡ್ ಗೋಚಿನ್
ಹ್ಮ
ವಾವ್ ವಾವ್ ಸೂಪರಾ ಬಾಟ್ಲಿ್ದಂಗೈತಿ ಅಗ
ನ್ನ ಅದರ ಕುಡ್ತೇವೆ
ನೀನ್ ಚಂದತಲ್ಲ ವಾಟ್ಲಾ ಹ್ಮ್ ವಾಟ್ಲಾವ
ಹ್ಮ
ಭುವ
ಅನ್ನು ಹ್ಮ್ ಆ
ವಿಡಿಯೋ ಚೆಲೋ ಅಯ್ತೆನವ ಅಂದೆ
ಏನು ಹಲೋ
ವಿಡೋ ವಿಡಿಯ ಚಲ ಐತೆ ನ ಸ್ಟೇಸ್ ವಿಡಿಯೋ ಬಿಟ್ಟನ
ಹ ಬಾರಿಿಸಪುು ಚ ಚಲೋ ಐತೆ ಅಪ್ಪ ವಾರಿ ಐತೆ ಕಣ ಚಾನಲ್ ಇತ್ತ
ಹ್ಮ್
ಚಂದ್ ಬಾನ್ ಐತಿ ಎಡಿಟ್ ಬಾರಿ ಮಾಡ್ತಿ ಬಿಡು ವಿಡಿಯೋ ಯಾರು ಮಾಡ್ಯಾರ ಕರಿಪ್ಪಾನ
ಅವ್ಳು ಕರಿಯಪ್ಪ್ ಮಾಡಿದ್ನಾ
ನಿಂಬಾಡೆಂಬುಡು ಕ್ಲಿಯರ್ ಬಂದೈತಿ
ಹ್ಮ್
ಎಲ್ಲಿದು
ಹ
ಯಾವ್ರ ಆಗದು
ಇಲ್ಲೇ ಮಹಾರಾಷ್ಟ್ರಾಗ ಗಾಡ್
ಅಲ್ಲಿಗಾಗ ಅಲ್ ಮುಟ್ಟ ಘಾಟ್ನ್ಯಾಗ ಅಲ್ ಹುಲಿಪಲ್ಲಿ ಇರ್ತಾವ ಅಂತಲ್ಲಲ್ಲಾ ಒಂದ್ ಸರಿಯಾರ ನೋಡರಿ
ಹಾ ಏನು
ಹುಲಿ ಪಲ್ ಇರ್ತ ಅಂತ ಒಂದ್ಸರಿ ನೋಡ್ರಿ
ಬಡಿ ಲೋನನು
ಅಲ್ಲಿ ಹಾಕಿರ್ತಾರಲ್ಲ ಹುಲಿಪಲಿ ಇರ್ತಂತ ಬೋರ್ಡ್ಗಳು
ಹಾಕಿರ್ತಾರ್ ಬಿಡು
ಹ್ಮ್
ಆಗಿತ್ತಾ ಹುಲಿರಲ್ಲ ಏನಿಲ್ಲ ಸುಮ್ ಕೂತ್ಕೊಳಮ್ಮ
ಹ ಎಮರ್ಜೆನ್ಸಿ ಒಂದೊಂದ್ ಸಾರಿ ಬರ್ಬೋದು ಅಂತ ಹಾಕ್ಯಾರ ಅವರು ತಿನ್ಬಾರದು
ಹ್ಮ್
ಜೊಟಿ ನಲಿಗನು
ಹಾ
ಜಟಾ ಪಲೆದಂದದೆ
ಬಾಜಾರ್ಪ ಆನು ಹೌದ
ಇನ್ಯ ಫೋನ್ ಕೊಡ್ಸ ಫೋನ್ ಕೊಡನ್ ಅಗನ
ಹ್ಮ್
ಅವ್ ಮೊನ್ನೆ ಹೇಳಿದ್ನ ಅವ್ನ್ ವಡಿಯೋ ಕಾಲ್ ೀಸ್ ಮಾಡ್ಬಿಡಂದ ಇದ್ನಲ್ಲ ಹ ಮತ್ತ ಪನ್ ಒೋಗಾಗ ತಗೋಕತ್ ಅಂದಿದ್ದ ಮದ್ಲೆ ಒೋಗಾಗ ಕೊಡು ಕೊಡು ಪ ಅನ್ ಕೊಡ ಎಿತವ ಅಂದ ಹಡ್ಕಾಡ್ ಕೊಟ್ಟ ಕೊಟ್ಟಿಂದ ಬೇಕಿತ್ತುನು ಅಂದ ಕೊಟರು ಕೊಡು ಕೊಟರು ಬೇಕಿತ್ತು ಕಪ್ಪಬ್ಬ ಕೊಡ್ಲಿಕ್ ಬಿಡಂದೆ
ಹ
ಮತ್ತತ್ ನಾ ತಗೋ ಅಂದ ನಾವವು ವೀಡಿಯೋ ಪಡೆ ಹೊಸ ಡಿಲೀಟ್ ಮಾಡಕ್ ನಾವವು ಸಿಕ್ಕ ಫೋಟೋದ ಇಬ್ರಗ್ ಬ್ಣೆ ಎಡ್ತವ
ಹ್ಮ
ಗಿರ್ಟ್ ಮಣಿಕ್ ನೋಡಂದೆ ಬ್ಯಾಡ ನನಗ್ ಬೇಕು ಹಬ್ ಬತ್ತವ ಅಂದ
ಹ್ಮ
ಅಂದ್ರ ಬ್ಯಾಡಪ್ಪ ಫೋನ್ ಅಂದೆ ಒಂದ್ ಸೆಕೆಂಡ್ ಹ್ಯಾಂಡ್ ಹೊಸ ಪಫೋನ್ ಕೊಡ್ತೀನ್ ತಗಂದ ಹ ಬ್ಯಾಡ ಸೆಕೆಂಡ್ ಹ್ಯಾಂಡ್ ತಗೊಂಡೆ ಮ ಕೊಡ್ಸಂಗಿತ್ ರಸದ ಕೊಡ್ಸಂದೆ ಅದಕ್ಕೆ ಅದು ಬಾ ಹೊಸ ಪೂನಿ ಅದಕ್ ಆಬವುಸೆ ನಂತರ್ತ ಐದ್ ಸಾವಿರ ರೂಪಾಯಿ ಕೊಟ್ರಿ ಅಂತ ಪೋನಂದ ಹ ಕೊಡ್ಸಂಗ ಸತ್ ಹೊಸ ಹೊಸ ಪೊಂಡ ಕೊಡ್ಸ ದುಡ್ ಬಿಡುವಂದೆ ಆ ಬೆವಲ್ಲ ಕುರ್ಸಾಗಲ್ಲವಾಂದ
ಹ್ಮ್ ಹ್ಮ್
ಮತ್ತ ಅಂದ್ ಕೆಸಿಂದ ನೋಡೋ ಅದು ಐ ಸಾವಿ ರೂಪಾಯದ್ರ್ ಕೊಡ್ಸತನ ಹತ್ತು ಸಾವಿ ರೂಪಾಯ್ ಅಂದ್ರ ನೋಡ್ ಅಂತ ಆಯ್ತ್ ಬಿಿಡಪ್ಪ ಅಂದೆ ಅದನ್ ಅದ್ರ ಮತ್ ನಾವು ಹಯ್ ಎಡ್ತಿಗ ಅದ್ರ ಎನ್ನೆರಡ್ ಸಾವರ್ ಇಪ ಕೊಡ್ಸ್ಯನ ನಿನ್ಗ್ ಸೆಕೆಂಡ್ ಹ್ಯಾಂಡ್ ಐದ್ ಸರ್ಪತ್ ಕೊಡ್ತನ ನಮ್ಲು ನರ ಬಲ್ ಬಿಡವ ಸುಮ್ಮಾರಿ
ಹ್ಮ್
ಮ ಕಳಕತನಾ ನೀದ ಬನ್ನಾಯತ ನ ಯಾರ ಮಾತಾಡ್ಕತಾರ ಏನಲ್ಲ ಅಲ್ಲಿ ಇನ್ನ ಎಲ್ಲ ಯಾರ ಮಾತಾಡಲಂಗ ಕೇಳಸುತ್ತ ಕುತ್ತ
ಅಲ್ಲ ಪನಿಜ ಮಾಡಡತಾನ
ಅದು ಒಂಂತರಾ ಸೌಂಡ್ ಕೆಸುತ್ತ
ಫನ್ ನಾಗದ
ಹ್ಮ ಚಂದ್ರಮ್ಮ ನ ಬಂದಿಲ್ಲ ಅಲ್ಲಿ ಅದನ್
ಮನ ರಿಪ್ಲೇಸ್ಡನ ಬರ್ತದ
ಹ್ಮ ಮತ್ತೆ ಬಾ ಅಂದಿ ನೋಣಮನ್ ಪ್ರಸ ಈ ತರ ಮಲ್ ಮುಟ್ಟಿದ್ರ ಬರ್ತಾವಲವು
ಮುಟ್ಟಿಕ ಮುಟ್ಟ ಹೋಗ ಮುಟ್ಟಿಕೆ ಮಾಡ್ರ ರಿಪ್ರಸನ್ಟ್ ಬರತ್ತಲ್ಲಿ
ಹ್ಮ್
ಅದು ನೋಡಿಬೇಕಪ್ಪ
ಹ್ಮ್ ಹ್ಮ್ ನಡ್ತೀ ಅದು ಪಫಸ್ಟ್ ರರಿಫ್ರೆಶ್ ಮಾಡಿಂದ ಹೌ ಅ ನ ವಕೀಲ ಸ್ಪಷ್ಟ ಆ ರೀಪ್ಲೇಸ್ ಮಾಡನ್ಂದ್ರ
ಹ್ಮ
ನಾ ಹಚ್ಬೇಕಿಲ್ಲ ಪಸ್ಟ್
ತ
ಅವ ಚಕ್ಕ
ಸೊ ಚಂದ್ರ ಮುಂದ ಆಯ್ತಂದ್ರ ಆಯ್ತಾ ಹೊಚ್್ತಾನ
ಹಪ ನೀ ನಂದು ಫಸ್ಟ್ ಹತ್ ನೀ ಹಚ್ಚಿದೆಲ್ಲ ಅಂದಕ
ಯಾರ ಚರ್ಪ್ಪಷ್ಟು
ನೀನ್ಚ್ಚಿದನ ಅಂದಕ್ಕ
ಅವವಾಗ ಸಮಬಂಧಲ್ಲದು
ಸಂಬಂದಿಲ್ಲ ನಂದ ಬರ್ಲಿಲ್ಲ ಮತ್ ನೀನ್ ನಚ್ಚಿದ ಮತ್ ನಿಂದ ಬಂತು ಮ ದಿನ ಬಂದ್ ಮಾಡು
ಹ್ಮ ಹ್ಮ
ಸ ಸುಮ್ಮನೆ ಈ ಸತ್ತ ಮುಗಿಸಿಬಿಡ ಸತೆ ಮುಗಿಸಬ ಬಿಡುದ
ಯಾರ ಯಾರ್ದ ಈ ಸತ್ತ ಮುಗಿಸತಿ